ಹಲೋ ಹಲೋ
ಹಲೋ ಯಾರ್ರೀ
ಹ ಅಲೋ ಕೇಳತಿದೆ ಬರ್ದಾರ್
ಹಾ ಕೇಳಿಸತಿದೆ ಯಾರಾನ ನೀವು್ ಗೊತ್ತಾಗ್ಲಿಲ್ಲ
ಏ ನಾನಪಾ ಬಸ್ಪ್ಪಾ ಅಂತ ಬಸ್ಸು ಅಂತ ಬಸ್ಸ ಬಸ್ ನನ್ಗ ಕೀಟ್ಲೆ ಮಾಡ್ತಿದ್ದಲ್ಲ ಆ ನಾನು ಏನಪ್ಪಾ ಅಯ್ಯಪ್ಪಾ ನೀನ್ ನಾನು ಬಾಳ ನೀನ್ ಎಲ್ಲ ಕೆಂಡಲ್ ಮಾಡ್ತಿದ್ದೆ ನಾನು ಬಸ ಬಷಾ ನೀನು ಬಾ ಕಿಂಡಲ್ ಮಾಡತಿದೆ ನನ್ಗೆ ಮರ್ತ ಹೋಗ್ಬಟ್ಟೀಯ
ಇಲ್ಲ ಇಲ್ಲ ಅದು ನಿನ್ ದನಿ ಸ್ಲೋ ಆಯ್ತಲ್ಲಾ ಹಂಗಾಗಿ ಗೊತ್ತಾಗ್ಲಿಲ್ಲ ಬಸ್
ಹೌದೌದ ಹೌದಾ ಎ ಮಳತಿ ಾ ಎಲ್ಲಿದೆ ಆ ಇಯರ್ಂಗ ಒಂದ ಎರ ಮೂರು ತಿಂಗಳ ಐತಿ ಅ ಕಾಣೇ ಎಲ್ಲ ಇದ ಕಣ್ಣೂರ್ ನಾಪತ್ತ ಆಗಬ ಬಿಟ್ಟು
ಹ್ಮ ಎಲ್ಲಿಲ್ಲ ಇಲ್ಲ ಈ ಕಡೆ ಬಂದಿದ್ದೆ ನಾನು ಸ್ವಲ್ಪ ಕೆಲ್ಸದ ಮೇಲೆ
ಹೌದಾ ಅದೇ ನೋಡ್ಲ ನೀವು ಊರಾಗನ ಕಾಣಲ್ಲಾಗಿದ ಮನ ಆ ಅವವಾಗ ಗೊ್ಿಂಗ ಬೈಕ್ ತಗೊಂಡಂದು ಅವವಾಗನು ಕಾಣಲ್ಲ ಅದೇ ತಿಳ್ಕೊಂಡೆ ನಾ ಎಲ್ಲಿ ಹೋಗಿರ್ಬಹದು ಅರ್ಜೆಂಟ್ ಇಂಪಾರ್ಟಟ್ ಕೆಲ್ಸ ಯಾವ್ ಬೇರೆವಊ್ರಗ್ ಹೋಗಿರ ನಾ ತಿಳ್ಕೊಂಡೆ
ಹ್ಮ್ ಹೌದು
ಮತ್ತೆ ಏನ್ಡತಪ್ಪ ಏನೆಲ್ಲಾ ದು ಮನೆ ಒಂದ್ ಎಲಸ ಮಂದಿ ನೀನೇ ಇದ್ದಿಲ್ಲಪ್ಪ ಮನೆೆ ಒಂದಂದು ಎಲಸ್ ಮಂದಿ ಐದಾರು ಮಂದಿ ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಒಂದು ಏಳ ಮಂದಿ ಸೇರಿದ್ರಪ್ಪ ಎಲ್ಲ ಮ
ಅಲ್ಲೂ ಅದೇನ ಹುಡುೂರು ಏನ ಟೂರ್ ಅನ್ಲತ್ತವಲ್ಲ ಹೆಂಗ್ ಮಾಡ್ಬೇಕು ನನ್ನ ನಿನಗ್ ಗೊತ್ತಾಯ್ತಿಲ್ಲ
ಅದ ಹೇಳತ್ತ ನಾನ ನಿನ್ ಮೊೆ ನೀ ಒಬ್ಬನೇ ಇದ್ದಿಲ್ಲ ಅಂದ್ರಾಗ ಎಲ್ಲ ಸ ಅಲ್ಲಿ ಇದ್ರ ಬಲ್ಲಿಿ ಸೇರಿದ್ವಿ ಅಲ್ಲಿ ನಾವು ನಮ್ಮ್ೂರ್ ಇದ್ದದಲ್ಲು ಅಲ್ಲಿ ಪಂಚಾಯತಿ ಕಟ್ಟಿ ಅಂತಿಲ್ಲಾಂ
ಆ ಹಾ ಹೌದು
ಪಂಚಾಯತಿಯಲ್ಲಿ ಸೇರ್ಿದೀವಿ ಅದ್ಕ ಅವ್ರವರು ಅವಾಗ ಎಲ್ಲ ಸೇರಿ ಬಿಡಪಾ ಅಂತ ಅಲ್ಲೇ ಚಾ ಕುಡ್ಕತ್ ಅಲ್ಲೇ ಚಾ ಕುಡ್ಕೋ ಮಾತಾಡತಿದ್ವಿ
ಹ್ಮ
ಚಾ್ ಕುಡಕ್ ಮಾತಾಡತಿ ಅವಾಗ ಒ್ ಅದೇಪಾ ಈಗ ನೋಡಪಾ ಯಾರ ಈ ಬಾಳ ದಿನ ಐತಿ ಎಲ್ಲಿ ಹೋಗಲ್ಲ ಮತ್ತ ಕೆಲಸ ಹೀಗೆ ಕಲ್ತೀವಿ ಮತ್ತೆಂದ್ ಕಲ್ತತಿವಿ ಇಲ್ಲ ಹೆಂಗ ಟ್ರಿಿಗೆಗೋಗ್ಡ್ರಿ ಅಂತ ಆಾಗಷ ಬಂದ ನೋಪ ಅದಕ ಟ್ರಿಪ್ ಇಂದ ಹೇಳತಾರ ಅದಕೇ ಹೆಂಗ ಮಾಡ್ಬೇಕು ನೀನ್ ಒಬ್ಬೇ ಇಐ ಇಲ್ಲ ನನ್ಗು ಹಚ್ಚಿದ ಕೇಳಿದೆ ಮೊೆ ಒಂದ ಎರಡ್ ಸರಿ ಬೋನ್ ಹಚ್ಚಿದ್ ಎತ್ತಿಲ್ಲ ಅದಕಲ್ಲಿ ಈಗ ಎಚ್ಚಿದ ನೋ
ಇಲ್ಲ ಬಸ್ಸು ಒಂದ್ ಕೆಲ್ಸ ಮಾಡಮ್ಮ ಈಗ ಬಾಳ ಹುಡುಗರ ಅಂದ್ರ ಕಾತ್ರದ ಇಲ್ಸನ್ ಕುೂಂತ ಅವ ಟ್ರಿಪ್ ಟ್ರಿಪ್ ಅಂತ ಸುಮಾರು ಒಂದು ಒಂದ್ವರ್ ಸಲಸ ಟ್ರಿಪ್ನೇ ಹೋಗಿಲ್ಲ ಒನ್ ಹ ಎ ಕಂಡಷನ್ ಏನ್ ಮಾಡಮ್ಮ ನಾನ ಎಲ್ಲೋ ಏನ ಆದ್ರ ಆ್ತ ಅ ಅಮೌಂಟ್ ಆಗಿಲಿ ದುಡ್ ಆಗಿರ್ಲಿ ಸಾಲ ಮಾಡೇನ ಟ್ರಿಪ್ ಹೋಗಿ ಬಿಡಮ್ ಯಡ್ಯಪಾ ಅದೊಂದನ ಮುಗಸಕೊಂಡ್ ಬಂದ್ ಬಿಡಮ್ ಮೇಘ ಮೇಗ ಫೋನ್ ಹೊಡೇದೆ ಹೊಡದ ಟ್ರಿಪ್ ಹೋಗಂಬರು ಿ ಟ್ರಿಪ್ ಹೋಗಂಬರು ಅಂತ
ಇಲ್ಲ ಇಲ್ಲ ಹಂಗ ಆಗಿದ ಹಂಗಂದ್ರ ಬಾಳ ನಾವ್ ತಿಗಡಿರಲ್ಲ ಹೊರಗಂದು ಒಂಥರ ಮೈಂಡ್ ಬ್ಲಾಕ್ ಆಗಿದೆ ಊರಲ್ಲಿ ಎದ್ದು ಎದ್ದು ಇದ್ಗಿಸಿಿ ಹೊರಂಗಿಿನ ಜಗತ್ ಏನೋ ಗೊತ್ತಿಲ್ಲ ಅಂತಾರ ಒಂದು ಬಾಯಂದಿರ ಕಪ್ಪಿ ಇದ್ದಂಗ ಆಗಬಿಟ್ಟಿ ನಾವು ಅದಕಲ್ಲಿ ಹ ಹೊರಾಂಗಿಿನ ಜಬ ಜಗತ್ತಾ ಅಪ್ಪಿ ಹೊರಗ ಬಂದ್ರ ಗೊತ್ತಾಯ್ದು ಜಗತ್ತ ಏನ ಅಂತ ನಾವ ಸ್ವಲ್ಪ ಹೊರಗೆ ಹೋದ್ರೆ ಗೊತ್ತಾತಂದ ಆ ಈ ತರ ಮಾಡ ಪ್ಲಾನಿ ಹಾಕಿವಪ್ಪ
ಅಲ್ಲಾ ಇದು ಈ ಹೆಂಗಿದ್ರು ನಾವು ಅಂತ ನಮ್ ಕರ್ನಾಟಕ ಅಂದ್ರೆ ನೋಡಿಬಿಟ್ಟಿದೀವಿ ನಾವು ಎಲ್ಲ ಯ ಯಾವ್ದ್ ಕಡೆ ಹೋಗಮ
ಹೌದ ಇಲ್ಲ ಕರ್ನಾಟಕ ಈಡ ಸೈಡ್ ಅದ ನೋಡ್ಪ ನಾ ಪಿಯುಸಿ ಯಲ್ಲಿ ಹೋಗ್ಬಿಟ್ಟಿ ಎಲ್ಲ ನೋಡಿ ಬಿಟ್ಟು ಎಲ್ಲಾ ಸೈಡ್ ಮೈಸೂರು ಅರಮನೆ ಹಂಪಿ ಗಿಂಪಿ ನೋಡ್ ಬಿಟ್ಟಿವಿ ಅದನ್ನ ನಾವೇನ್ ಪ್ಲಾನ್ ಮಾಡಿವಿ ಅಕಡೆ ಔಟ್ ಆಫ್ ಕಂಟ್ರಿ ಬೇರೆ ಕಂಟ್ರಿ ಬೇರೆ ಸ್ಟೇಟ್ಗ ಕೇರಳ ಈ ಕಡೆ ಮತ್ತು ತಮಿಳುನಾಡು. ದೋ ಆಹ ಧನುಷ್ ಗೋಡಿ ಅಂತ ಒಳ್ಳೆ ಒಳ್ಳೆ ಹೆಸರಾಂತ ಪ್ಲೇಸ್ ಅವ ಅಲ್ಲೋ
ಹೌದು ಹೌದೌದು ಧನುಷ್ ಕೋಡಿ ಚಲೋ ಆಯಿತೋ ಅದು ಶ್ರೀಲಂಕ್ದ ಅದು ಅಲ್ಲಿ ಒಂದು ಇಪ್ಪತ್ತ್ ಮೂರ್ ಕಿಲೋಮೀಟರ್ ಆ ಆ ಪ್ಲೇಸ್ ಉದ್ದನ್ ಚೊಲೋದು ಸಮುದ್ರದ ದಂಡೆಗದು ಅದುನು
ಹೌದೌದು ಮತ್ತ ಆ ಕಡೆ ಆ ಬೀಚ್ ಬಾರಿ ಈ ಕಡೆ ನೋಡಿವ ಆ ಕಡೆ ಮುಂಬೈ ಕಡಿಸ ಎಲ್ಲ ಹೋಗ್ಬ ಬಿಡಮ ಮುಂಬೈಗ ಈಡೆ ಮರಿನಾ ಬೀಚ್ ಅಲ್ಲ ಒಳ್ಳೆ ಒಳ್ಳೆ ಬೀಚ್ ಅವ ಮತ್ತೆ ಕಡೆ ಬೇರೆ ಬೇರೆ ಕೆೇರಳ ಯರ ನೋಡಿದಲ್ಲಿ ಯಾತರ ನೇಚರ ಇದೆ ಮತ ಅಲ್ಲೇ ಒಂದ ರ ಅಲ್ಲೇ ಒಂದ ಎಂಟು ದಿನ ಕಳಿಬಹದು ಆ ರೀತಿೆ ಇದಾರೆ ಕೇರಳ ಅಲ್ಲಿ ಹೌದ ಇಲ್ಲೋ
ಏ ಮುಂಬೈನ ಬಾಳ ಚಲೋಗ್ಯದ ಮೊದ್ಲ್ಸಕಿಂತ ಈಗ ಆ ಸಿಟಿ ನೋಡಿದ್ರ ಎರಡ್ ಕಣ್ಣ ಅಲ್ಲ ನಾಲ್ಕ್ ಕಣ್ಣ ಲಸ ನೋಡ್ಬೇಕ ಅನ್ಸ್ತುದು
ಹಾ ಅಷ್ಟೇ ಅದಪ್ಪಾ ಮುಂಬೈನ ಆದ ಇಲ್ಲ ಮುಂಬೈಕ ಅಂತ ಕೇರಳ ನೋಡೋದಿಲ್ಲ ಕೇರಳ ಏನ್ ನೇಚರ ಗೊತ್ತ ಅಲ್ಲ ಒಂದೆಂಟ್ ದಿನ ಕಳಿಬಹುದು ಅಂದೇ ನಾ ಆ ತರ ನೇಚರ್ ಚರ ಇದೆ ಕೇರಳದಲ್ಲಿ
ಹೌದೌದೌದೌದು ಇದೇ ಇದೆ
ಪಿಯುಸಿ ಡಿಗ್ರಿಲ್ಲಿ ಬರೀ ಪುಸ್ತಕದಲ್ಲಿ ಕೇಳ್ತಿದವಿ ಕೇರಳ ಆ ಸಂಸ್ಕೃತಿ ಒಂದಿದೆ ಈ ಸಂಸ್ಕೃತಿ ಒಂದಿದೆ ಆ ಬಟ್ಟೆ ಉಡುಪುಗಳು ಅವ್ರು ಹುಡುಕ್ತಾರೆ ಆ ರೀತಿ ಅವ್ರ ನೇಚರ್ ಇದೆ ಅಂತ ಬರೀ ಬುಕ್ ನಲ್ಲಿ ಪಾಠ ಕೇಳಿದ್ವಿ ಈ ಏನ್ ಮಾಡವ ಡೈರೆಕ್ಟ್ ಆ ಸ್ಟೇಟಗ ಹೋಗಿ ನೋಡಿ ಬಿಡದ ಎಲ್ಲಾ ಆ ಕಣ್ಣರಿ ನೋಡಿಬ ಬಿಡವ ಆಯ್ತಾ
ಹ ಅದೊಂದು ರಾಜಸ್ಥಾನ ಒಂದ್ ಚಲೋ ಇತ್ತಲ್ವಾ ಮರುಭೂಮಿ ನಗರ ಅಂತ
ಹ ಅದೇ ಅದೇ ಆಕಡೆ ಅದೇ ಆಕಡೆ ಅದ ರಾಜಸ್ಥಾನು ಈಕಡೆ ಕೇರಳ ಕಾಶಿ ಬದ್ರಿನಾಥ್ ಮತ್ತತ್ ಆ ಕಡೆ ಏನಪ್ಪಾ ಆಯೋ ಅಯೋಗ್ಯ ಇವೆಲ್ಲ ಐತಿಹಾಸಿಕ ಪ್ಲೇಸ್ ಗಳು ಔಟ್ ಆಫ್ ಸ್ಟಿ ಎಲ್ಲ ನೋಡಿ ಬರಮ ಆಯ್ತಾ.
ಅದು ಹೌದು ಈಗ ಅಯೋಧ್ಯೆ ಅಂದಲ ಅದು ಅದೊಂದ ಚಲೋ ಇತ್ತು ಪ್ಲೇಸ್ ಏ ಪ್ಲೇಸ್ ಚಲೋ ಇದು ಮಾಡಿದಪ್ಪಾ ನೀನ್ೊಂದ ಚಲೋ ಹುಡುಕಿದಿ
ಏ್ ಮೊನ್ನೆ ಮತ್ ಕುಂತ ಎಲ್ಲ ಚಾ ಚಾ ಕುಡ್ಲತಿ ಎಲ್ಲಂದಿ ಅವಾಗೆ ಎಲ್ಲಾ ಲಿಸ್ಟ್ ಬರ್ಕ ಬಿಟು ಎಲ್ಲಾ ಒಂದ ಇಪ್ಪತ್ತೈ ಪ್ಲೇಸ್ ಆಗಿ ನೋಡು
ಇಪ್ಪತ್ತೈದು ಪ್ಲೇಸ್ ಅ್ರ
ಎಪ್ಪತ್ತೈದು ಪ್ಲಸ್ ಏ್ ಚೊಲನಾಗವಾ ಇದು ಒಂದ್ ಲಾಸ್ಟ್ ಸರಿ ಹಂಗ್ ಮುಂದ್ ಸಿಗ್ತಿವಲ್ಲ ಗೊತ್ತಿಲ್ಲಾ ಏನೊಂದ್ಐ ಮನ್ಷ್ಯಾಗ ಐದ್ದ್ ಸಾವಿರ್ ಬರ್ಲಿ ಆರಾಮೋಗಿ ಮಜಾ ಮಾಡಿ ಬರಾಮ ಆಯ್ತಾ
ಇಲ್ಲ ಓ್ತದ ಒಂದ್ ಹತ್ತ ಹತ್ ಸಾವಿರ ಹೋಗ್ತದ ನೋಡ
ಎಲ್ಲಾ ಹೋಲಿ ಅ ಬರೀನ ಇ ಇದದು ಇದ್ರದ ಹೇಳತಿನಿ ಮತ್ ನಾವ್ ಕಡೆ ಕರ್ಸೆ ಕೆರ್ಸೆ ಬಿಡದ್ರ ಹತ್ ಸಾವಿ ಬರ್ಸ ಬಿಡ್ರ ಹೋಲಿ ಮತ್ ಏನತಪ್ಪ ಎಲ್ಲಾ ಎಲ್ಲ ನೋಡಕಿ ಬಂದ್ರ ದೇಶ ಆ ದೇಶಕ್ಕ ಸುತ್ತಿ ನೋಡು ಕೋಶ ಹೋದಿ ನೋಣ ದೊಡರು ಹೇಳಾರಲ್ಪ
ಹೌದೌದು ಎಲ್ಲ ಬರಾಬರಿ ಅದ ಬಸ್ು
ಹ ಮಾತ್ರರ ಎಲ್ಲಾ ಕರ್ಸಡ್ ಎಲ್ಲಾ ಹೋಗಿ ನೋಡ ಬಂದ್ರ ಆಯ್ತ ಈಗ ಏ ಏನ್ ಮಾಡಿದ್ರು ಪಿ ಯು ಸಿ ಅಲ್ಲಿ ಇದೇ ಕರ್ನಾಟಕ ಸೈಡ್ ಅದೇ ನೋಡಿ ಒ ಅರಮನೆ ಅದೇ ಅರಮನೆ ಅದೇ ಹಂಪಿ ಅೇಲೂರ್ ಅದೇ ಪಟ್ಟದಲ್ಲ ನೋಡ್ ನೋಡಿ ನಮಗೂ ಸ್ವಲ್ಪ ಬೇಸರ ಆಗಿದೆ ಆ ಕಡೆಲ್ಲ ನೋಡಿ ಕಣ್ತು ಮರ ನೋಡಿ
ಅದಲ್ಲ ಅಷ್ಟೇ ಮಾಡಬ ಮತ್ತೆ ಎಲ್ಲಾ ಸ್ಟೇಟ್ ನೋಡ ನೋಡಿದಂಗನ ಆಗ್ತಾವ ಅದ್ರ ಕ್ಯಾಪಿಟಲ್ ಸಿಟಿಗಳಂಗ ಗೊತ್ತಾಗ್ತಾವ ಅಲ್ಲಿ ಹೆಂಗ ಜನ್ರ ಅದಾರ ಹೆಂಗ ಇಿಲ್ಲ ಯಾವ ಭಾಷೆ ಬಳಸ್ತಾರ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ಭಾಷೆ ಕಕ್ ಹೊಂತರ ಇದು ಮಜೇಾನೇ ಅದು ಅವ ಬಾಯ್ಸಿಯ
ಒಂದು ಭಾಷೆ ಒಂದೊಂದು ಶೇಟ್ ಒಂದೊಂದು್ ಸಂಸ್ಕೃತಿ ಯಾವ್ಯಾವ ರೀತಿ ಬಟ್ಟೆ ಯಾವ್ಯಾವ ರೀತಿಊ ಊಟ ಆಹಾರ ಸೇವಿಸ್ತಾರೆ ಇವೆಲ್ಲ ಮತ್ತ
ಎಲ್ಲಾ ಎಲ್ಲಾ ಹೌದು ಹೌ ಹೌದೌದು ಇಲ್ಲ ಕಣ್ಣಾರೆ ಅದು ನಾನು ಇಷ್ಟ ದಿನ ಬರೀ ಕನ್ಸ ಕಾಣತಿದ್ದೆ ಬರೀ ಇದೇ ನೋಡೋದಯ್ತಲ್ಲಪಾ ಇನ್ನ ಬ್ಯರೆದ್ ಹೆಂಗ ಇರುತದ ಈಗ ಅಯೋಧ್ಯೆ ಅದು ರೀಸೆಂಟ್ ಆಗ ಒನ್ ಒನ್ ಇಯರ್ ಮ್ಯಾಗ ಐತೆೇನೆ ಅಲ್ಲಿನ ಅದ ಯಾವ್ದ ರಾಮ್ ಒಂದು ಮೂರ್ತಿ ಪ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರಂತ ಅದನ್ನು ಬರೀ ಕನಸೆ ಕಾಣೋದದ ಬರ ಫೋನಲ್ಲೇ ಯೂಟ್ಯೂಬ್ ನಲ್ಲೇ ನೋಡೋದಾಗದ ಅದನ್ನು ನೇರವಾಗಿ ನೋಡಿಲ್ಲ ಅದ್ರ ಅಲ್ಲಿ ಯಾವ್ದೋ ಇದು ತ್ರಿವೇಣಿ ಸಂಗಮ ಅಂತ ಯಾವ ಮೂರು ನದಿಗಳು ಕಿತವು ಅಂತ ಇಲ್ಲಿ
ಹೌದೌದೌದು ನಾನ್ ಕಪಟ್ಟ ರತ
ಅನ್ ಚೊಲೋ ಅಂತ ಈ ಚಲೋ ಅದ್ ಬಿಡು ನೋಡಿದ್ರ ನಾನ ನಾ ಕನ್ಸಿನಲ್ಲಿ ಎಷ್ಟು ಅನ್ಕನಿ ಮನ್ಸಿನಲ್ಲಿ ಅಂದ್ರ ಅಷ್ಟು ಪ್ಲೇಸ್ ಅನ ನೀ ಹೇಳಿದೀನಿ ನೋಡೋಣನ
ಹ ಇಲ್ಲ ಇಲ್ಲ ಅದಕ ಸಲಕ ಅ್ರ ಎಲ್ಲ ಹೋಗ ನೋಡ್ಕೊ ಮರ ಮೇನ್ ಡ ಓದ್ರೋಿ ರೊಕ್ಕದ ಚಿ ಇಲ್ಲಾ ಹೋಗಿ ಎಲ್ಲಾ ನೋಡ್ಕೆ ಬಂದ್ ಬಿಡಂಬಿ ಎಲ್ಲ ಸಂಬಂದಿಗ ನೋಡಪಾ ಎಲ್ಲಾ ಸಂಂದ ದೋಸ್ತರದಾಗ ಹೇಳಿ ಎಲ್ಲಾ ಸ್ಪಂದಿ ಒಪ್ಪಿಗೆಿ ಆಗ್ಯದ ಈಗ ನಿ ನಿಂದೊಂದೇ ಅಭಿಪ್ರಾಯ ಳ ತೊಕಳ ಕಚ್ಚಿದೆ ನಾನು
ಹ ಈಗ ಈಕೂ ಜ್ಯೋತಿರ್ಲಿಂಗನ ನೋಡ್ಕೊ ಬಂದ್ರ ನಡ್ತಿತ್ತಲ್
ಹಾ ಜ್ಯೋತಿರ್ನಗ್ ಹೌದು ಅಲ್ಲೇ ಇರ್ತದೆ ಅ ಜ್ಯೋತಿ ಅದು ಸೈಡ್ ಪಕ್ಕದ ಸ್ಟೇಟಲ್ಲಿರುು ತದನು
ಹೌದು ಇಲ್ಲಿ ಮಹಾರಾಷ್ಟ್ರದಾಗ ಮೂರ ಅದಾವ ಮಹಾರಾಷ್ಟ್ರ ಓದ ಅಂದ್ರ ನಾವು ಅಲ್ಲಿ ಮೂರ್ ನೋಡ್ಕೊಂಡ್ ಗೇಸಿಂದ ಆ ಕಡೆ ಹೋಗಕ್ ಬರ್ತದ
ಹೌದೌದೌದು
ಹ ಹ ಯಾವಾಗಏನ ಕಾಾಲ ಕಾಲ ಇದ್ದಾಗ ಅಂದ್ರ ಒಂದೊಂದ ಒಂದೊಂದ್ ನೋಡ್ಕೊ್ ಬರ ಮ ಇದ ಒಂದು ಮುಗಸಾಮಿ ಇ ನ್ದ ಟ್ರಿಪ್ ಇಿಂದ
ನಾ ಅೇ ನಾ ಟ್ರಿಪ ಮು ಬ ಟ್ರಿ ಮುುಟ್ಟಿ ಆಮಲೆ ೋಣ ಮುಂದಲ್ಲನ ಔಟ್ ಆಫ್ ಸೇಟ್ಲ್ಲ ಒಳ್ಳೆ ಒಳ್ಳೆ ಐತಿಹಾಸಿಕ ಪ್ಲೇಸ್ ಗಳು ನೋಡಿ ಬಂದ್ರೈತ್ ನಾವು
ಇಲ್ಲಿಲ್ಲ ಹಂಗಗೆ ಅದು ನೋಡು ಅಲ್ಲಿ ನೋಡಕ್ಕಿಂತ ಕಣ್ಣ ಕಾಣಸದೆೇ ಬಾಳಲ್ಲ ನಾವು ಓದಿರ್ಬೋದು ಬಟ್ ಕೇಳಿರ್ಬೋದು ನೋಡಿಲ್ಲಲ್ಲ ಹಾ ಮತ್ತೆ ಅದು ಅದೊಂದು ಕರೆಕ್ಟ್ ಆಗ್ತದ ನೋಡ್ರಮ್ಮ ಇದು ಏನ್ ಮಾಡೇಡ್ ಸಿದ ಹ ಏನು ಇದು ಮುಗಸಿದ್ದೇನೆ ಏನು ಕ್ಯಾಬ್ ಕ್ಯಾಬ್ ಅಂತರುನು ಬಾಳ ಇದಾಗ್ತಾದೇನು ಟ್ರೈನಿಗೆ ಹೋಗ್ಬೇಕು ನಾವು
ಟ್ರೈನಿಗೆ ಹೋಗ್ಬೇಕಿಲ್ಲಾ ಅವ ಇವನ ಹೇಳ್ತಿದ್ದಾನೆ ನಮ್ ಇದ್ರಲ್ಲಿ ಇರ್ದ್ನಲ್ ಕುಮಾರ್ ಅಂತ ಹಾಯ್ ನೋಡಪಾ ಈಗ ಅದು ಇದ ತರ ಬರ್ತದಲ್ಲೊ ಅದು ಅದ ಅದಕ್ಕೇನಂತರಾ ನೋಡ್ ಅದಕ್ಕ ಓಟಿಯನ್ ಅಂತರ ನೋಡು ಅದಕ್ಕ ಆ ಟಿ ಟಿ ಗಾಡಿ ನಮ್ ಕ್ಷಮ ಮಿನಿಮಮ್ ಎಂಟ ಮಂದಿ ಆಯ್ತಿವಿ ಟಿ ಟಿ ಗಡಿ ಹೊಯ್ಬೇಕು ತ ಹೇಳತಾನೆ ಅದಕಲ್ಲ ಏನ ಡಿಸೈಡ್ ಆಗಿಲ್ಲ ಏನು ಹೋಯ್ಯಬೇಕ ಅಂತ
ಅಲ್ಲಾ ಇದು ನಾವು ಆಲ್ ಓವರ್ ಸ್ಟೇಟ್ ಒಂದು ಸ್ಟೇಟ್ದಿಂದ ಒಂದು ಸ್ಟೇಟ್ ಹೋತೀವಲ್ ಹಂಗಾಗಿ ಅವ್ ನಡಿಬೇಕಲ್ಲ ರೈಲ್ ಆದ್ರ ಸುಮಾರು ಎಲ್ಲಿ ಅಂದ್ರ ಹದ್ನೈದ ದಿನ ಹದ್ನೈದ ದಿನಲ್ಲ ತಿಂಗಳ ಆಗ್ತದ ನಾವು ಕೆಲವೊಂದ್ ಪ್ಲೇಸ್ಗಳು ನೋಡಿ ಬರ್ಬೇಕಾದ್ರ
ಹೌದು ತಿಂಗಳತದೆ ಮತ್ತ ಎಲ್ಲಸ್ ಮಂದಿ ಅಭಿಪ್ರಾಯ ಕೇಳ್ಕೇಬೇಕ ಅಲ್ಪ ಹೆಂಗಾ ಟ್ರೈನ್ಂದ್ರೆ ಟ್ರೈನಿಗೆ ಎಲ್ಲಸ್ ಮಂದಿ ಟ್ರೈನಿಗೆ ಒಪ್ಪಿಗೆ ಇತ್ತು ಟ್ರೈನಿಗೆ ಹೋಗಮ್ಮ
ಹ್ಮ್ ಈಗ ನಾನು ನಾನ್ ಹೇಳಬ ಯಾಕಂದ್ರ ನನಗ್ ರೈಲ್ವೆ ಬಗ್ಗೆ ಎಲ್ಲಾನು ಮಾಹಿತಿ ಅದ ನಾವು ಇಲ್ಲಿಂದ ನಮಂಬ ನಮ್ ಜಿಲ್ಲೆಯಿಂದ ಬಿಟ್ಟಿದ್ರ ಟ್ರೈನ್ ಐತಲ್ಲ ಈ ಜಿಲ್ಲೆಯಿಂದ ಬಿಟ್ಟ್ರ ಯಾವ ಪ್ಲೇಸ್ ನೋಡಬೇಕು ಆ ಪ್ಲೇಸ್ಗೆ ಯಾರ್ಯ ರಾಜ್ಯದಾಗ ಬರ್ತದ ಆ ರಾಜ್ಯದಾಗ್ಲನ್ ಯಾವ ಸ್ಟೇಷನ್ ಸ್ಟೇಷನ್ದಾಗ ಆ ಅದು ಆ ಪ್ಲೇಸ್ ಅದ ಅದೆಲ್ಲಾ ನನ್ಗಂತ್ರ ಗೊತ್ತಾಗ್ತದ
ಹಾ ಎಲ್ಲಾ ನೀ ಅದು ಹೇಳ್ತದಲ್ಲಾ ಅದು ಕರೆಕ್ಟ್ ಅದ ನಾ ಏನ್ ಹೇಳ್ತೀನಿ ಈಗ ಮತ್ತ ಟ್ರೈನ್ ಹೋದ್ರೆ ನೋಡಾಲ್ಲಿ ಗ್ಯಾಸ್ ಅಲ್ಲೋ ಇರಲ್ಲ ಮತ್ತ್ ಟಿ ಟಿ ಅಂದ್ರೆ ಮತ್ತ ಊಟಗಿ ಆರು ದಿವಸ ಎಲ್ಲ ಗ್ಯಾಸ್ ಎಲ್ಲ ಸಿಲಿಂಡರ್ಂಡ್ ಹೋಯ್ಬೇಕಾಗ್ತದಲ್ಲ ಅದಕ್ಕೆ ನನ್ ಯಾ ಯೋಚನೆ ಮಾಡ ನಾನು
ಬರೋಬರಿ ಆದ್ ನೋಡು ನಿನ್ ನನಗೆ ಇಷ್ಟು ಓಡಿಲಿಲ್ಲ
ಹಾ ಈಗ ಹೆಂಗಂದ್ರೆ ಟ್ರೈನ್ ಆಗಬಿಟ್ಟ ಹಾ ಹಾ ಮತ್ತೆ ಊಟದ ನೋಡ್ಬೇಕ ಎಲ್ಲಾ ಸೈಡ್ ನಾವೇ ಹೊರಗಿಂದ ಊಟ ಅಂದ್ರ ಬಹಳ ವಜ್ಜ ಆತ ನಮಗನು ಸುಮ್ಂದ್ ಸಣ್ಣದ ಗ್ಯಾಸ್ ಹೋದ್ರಾ ಗ್ಯಾಸ್ ಸ್ವಲ್ಪ ಆಹಾರಹ ಪದಾರ್ಥಗಳು ಏನಾದ್ರು ಇಟ್ಟಿಟ್ಟು ಎಲ್ಲಿ ಸ್ನಾಕ್ಸ್ ಇದ್ರ ನಮಗ ಆತದ ಹೌದಿಲೋ
ಹೌದೌದಲ್ಲ ಬರಾಬರಿ ಆಯ್ತ ಹ್ಮ್
ಅಲ್ಲೋ ನೋಡಮ್ಮ ಹೊಯ್ದ್ರೆ ಟಿ ಟಿ ನೆ ಹೊಯಂ ಇಲ್ಲಪ್ಪಾ ಅದು ಗ್ಯಾಸ್ ನಾವು ಬರಿ ಹೊರಗ ಇಂದ ಅಷ್ಟ್ಟೇಡ್ ಫುಡ್ ನಾವ ಚೈನೀಸ್ ಫುಡ್ ಅದು ನೋಡಂದ್ರೆ ಅದ ಓಕೆ ನೋಡ ಹಂಗಂದ್ರ ಹಂಗಂದ್ರ ಆಯ್ತಾ
ನಾ ಒತ್ ಎಲ್ಲಾರ ಅಭಿಪ್ರಾಯ ಕೇಳ್ಕೊಮ್ಮ ನಾಳೆ ಹೆಂಗಿದ್ರ ನಾಳೆ ಹೇಳಿದ ಇಲ್ಲ ಹೆಂಗಿದ್ರ ಸಂಡೇ ಇತ್ತು ಬರಪ್ಪಾ ಎಲ್ಲ ಈ ನಾನ್ ಅವತ್ ಒಂದ ದಿನ ಬಂದಿದ್ದಲ್ಲ ಬಿಡು ನಂದ ಕೆಲ್ಸ ಇತ್ತು ನಾನಂತ ನಾಳೆ ಖಾಲಿ ಇರ್ತೇನಿ
ಹೌದೌದು ಇಲ್ ನಾಳಿಗೆ ಮೇಟ್ ಮಾಡ ಸ ಒಂದ ಒ್ ಮೀಟಿಂಗ್ ತರೇ ಮಾಡ ಅಲ್ಲ ಏ ಹೋಗ ಗ್ರೂಪ್ ಫ್ರೆಂಡ್ಸ್ ಗ್ರೂಪ್ ನಾಗ ಹಾಕಿಸಿ ನಾಳೆಗೆ ಎಲ್ಲ ಸಮ ಜಾಯಿನ್ ಆ ಪ್ಪ ಎಲ್ಲಾ ಅಲ್ಲೇ ಸೇರ್ ಬಿಡಮ್ಮಂತೇಳ್ಬಿಡಮ್ಮ ಆಯ್ತಾ
ಕೆಲ್ಸ ಮಾಡಮ್ಮ ಇದು ಶಾಪುರ ಹತ್ರ ಇವ ಕುಮಾರನಲ್ಲ ಒಂದು ಕುಮಾರನ್ ಒಂದು ದೋಸ್ತ್ ಮತ್ತ ರೇವಣ್ಣ ಅಂತಾನ ಅವ ಒಂದು ಓದ್ತಿದನ ಒಂದು ಇ ಸ್ಟಡಿ ಮಾಡ್ತಾನಲ್ಲ ಆ ಒಂದು ಒಂದು ರೂಮ್ ಅದ ಆ ರೂಮ್ ನಲ್ಲಿ ಬೋಡು ಗೀಡು ಎಲ್ಲಾ ಇಟ್ಟಿದ್ದಾನ ನಾವು ಅಲ್ಲಿಗೆ ಹೋಗಂದು ಬೋಡ್ ಒಂದ ಇರ್ತದ ಈ ಹಿಂಗಿಂಗ ಅಂತ ಒಂದು ಪ್ಲಾನ್ ಹಾಕೊಂಡ್ ಗೀಸಂದು ಎಲ್ಲಬಪ ಚೂರು ಹೆಚ್ಚು ಕಮ್ಮಿ ಆದ ಆರಾಮ ಅಲ್ಲೇ ನೆಳ್ಳ ನೆಳ್ಳನ ಬ ಅಲ್ಲೇ ಚಪ್ಪ ಇರ್ತದ ಎಲ್ಲ ಮ ರೂಮ್ ಇರ್ತದ
ಹ ಹಾ ಎಲ್ಲ ಕರೆಕ್ಟ್ ಆದಬೋ ನಿ ಕರೆಕ್ಟ್ ಆದದ ಸರಿ ಸ್ವಲ್ಪ ಪರ್ಸು ಸ್ವಲ್ಪ ಯಾಕ ಹೊಟ್ಟೆ ಕಡ್ಲಿ ಆತದ ಸ್ವಲ್ಪ ಹೊರಗ ಬರ್ತನಿ ನಾನು ಬಾತ್ರೂಮ್ಗೆ ಆಮೇಲೆ ಫೋನ್ ಮಾಡ್ತೇನೆ ನಿಗೆ
ಹಾ ಸರಿ ಸರಿ